ಹೆಲೋ ಹಲೋ ಹಾ ಹೇಳಿ
ಫೋನ್ ಮಾಡಿದಿರ ಅಲ್ಲ
ಅದೇ ನಮ್ದ ಈ ಸತಿ ಇದ ಇತ್ತಲ್ಲಾ ಕ ಟೂರ್ನಮೆಂಟ್ ಇತ್ತಲ್ಲಾ
ಕ್ರಿಕೆಟ್ ಮ್ಯಾಚ್
ಕ್ರಿಕೆಟ್ ಮ್ಯಾಚಂದು ನಮ್ದೊಂದು ಟೀ ಕ್ರಿಕೆಟ್ ಕ್ರಿಕೆಟು
ಕ್ರಿಕೆಟ್ ಇಂದು ನಮಗ ಇನ್ನೂ ಕರೆಕ್ಟ್ ಆಗ ಏನೋ ಗೊತ್ತಲ್ಲಲ್ಲ ವಿಷಯ
ಅದೇ ಒಂದ ಸ್ವಲ್ಪ ಗೊತ್ತಾದ್ಮೇಲೆ ಒಂದು ಟೀಮ್ ಇತ್ತು ಕ್ರಿಕೆಟ ಇಂದು
ಸರಿ
ಹಹ ನೋಡಿ ಆಡ್ಸ್ತಿದ್ರೇನ ಅಂತ
ಆಡ್ಸೋದ್ ಅಂತಲ್ಲ ಹೂದ್ಸತಿ ಆಡ್ಸಿದ್ವಿ ಹೂದ್ಸತಿ ನಾವು ದುಡ್ಡ ಎಲ್ಲ ಹಾಕಿದ್ವಿ ಹೊದಸತಿ ಸ್ಪಾನ್ಸರ್ಶಿಪ್ ಎಲ್ಲ ಬಂದಿತ್ತು ಹೊರಗಡೆಯಿಂದನ ಈ ಸತಿ ಎಲ್ಲಾ ಮಾತಾಡಿ ಇಟ್ಟಿದ್ದೀನಿ ಸ್ಪಾನ್ಸರ್ಗೂ ಮಾತಾಡಿದ್ದೀನಿ ಎಲ್ಲಕ್ಕೂ ಮಾತಾಡಿಟ್ಟಿದ್ದೀನಿ ಆದರೆ ನಿಮ್ದು ಟೀಮ್ ಗಳು ಇದು ನಮ್ಗೆ ಇನ್ನೂ ವಿಷಯ ಯಾವ್ದದು ಗೊತ್ತಿಲ್ಲ ನಿಮ್ದ ಒಂದ್ ಟೀಮ್ ಮೊನ್ನೆ ಒಂದ್ ಎರಡ್ ಟೀಮ್ ಮಾತಾಡಿದ ಅದು ಬಿಟ್ರೆ ಬೇರೆ ಯಾವ ಟೀಮ್ ಮಾತಾಡಿಲ್ಲ ಹತ್ತು ಟೀಮ್ ಬಂದ್ರೆ ಆಟ ಆಡಿಸ್ತೀನಿ.
ಹ್ಮ್
ಇಲ್ಲಾ ಅಂದ್ರೆ ಒಂದ ಸ್ವಲ್ಪ ಕಷ್ಟ ಆಗುತ್ತೆ.
ಇಲ್ಲ ನಂದೊಂದು ಟೀಮ್ ಇತ್ತು.
ನಿಮ್ದ್ ಟೀಮ್ ಇದೆ ಅಣ್ಣ ನಿಮ್ದು ಟೀಮ್ ಇದೆ ನಿಮ್ದು ಟೀಮ್ ಇದೆ ಇಲ್ಲ ಅಂತಲ್ಲ. ನಿಮ್ದು ಟೀಮ್ ಇದೆ ಓಕೆ ಒಪ್ಕೋತೀನಿ. ಬೇಕಲ್ಲಾ ಇ ನೊಂದು ಹತ್ತು ಟೀಮ್ ಇದ್ರೆ ಎಂಟ್ರಿ ಫೀಸು ಆಮೇಲೆ ನಿಮಗ್ ಕೊಡೋಕೆ ಅಮೌಂಟು ಸ್ಪಾನ್ಸರ್ಶಿಪ್ಪು ಟೀ ಶರ್ಟ್ ಅದು ಇದು ಎಲ್ಲದಕ್ಕೂ ಆಗಬೇಕು ಅಲ್ಲ ಈ ಸದ ಟೀ ಶರ್ಟ್ ನೀವೇ ಮಾಡ್ಸ್ಕತೀರಾ ಇಲ್ಲ ಮಾಡ್ಸ ಬೇಕ್ ಅದು ಯೋಚನೆ ಮಾಡ್ಬೇಕಲ್ಲಾ ಹೊಸತಿ ಟಿ ಶರ್ಟ್ ನಾವು ಮಾಡ್ಸಿದ್ವಿ ಎಲ್ಲಾ ಟೀಮ್ಗು ಅವ್ಳ ಬೇಕಾದಂತ ಜರ್ಸಿ ಡಿಸೈನ್ ಕಳಸಿದ್ರು ನಾವ್ ಅದೊಂದು ಜರ್ಸಿ ಮಾಡಸ್ಕೊಟ್ಟು ನಮ ಕಡೆಯಿಂದ ಗ್ರಾಮ ಪಂಚಾಯ್ತಿ ಕಡೆಯಿಂದ ಮಾಡ್ಕೊಟ್ಟಿದ್ದ್ ಈ ಸತಿ ಗ್ರಾಮ ಪಂಚಾಯತಿಂದ ಮಾಡ್ಕೊಡ್ಬೇಕು ಅಂದ್ರೆ
ಹ್ಮ್
ಟೀಮ್ ಗಳು ಜಾಸ್ತಿ ಆಗ್ಬೇಕಕ್ ನಮಗೆ ಹತ್ತಲ್ಲ ಓಸತಿ ಎಂಟ ಟಮ್ ಆಡಿದ್ದು. ಹೋದ್ ವರ್ಷ ಹೋದ ವರ್ಷ ಎಂಟರ್ಟೈನ್ ಮಾಡಿ ಆ ಊರ್ನವರ್ ಗೆದ್ರು. ಇತ್ಲೂ ಊರಿನವರು ಹೌದಾ ಈ ಸತಿ. ಒಳ್ಳೆ ಟೀಮ್ ಕಟ್ರಿ ನಿಮ ಅಲ್ರಿ ನಿಮ್ ಟೀಮ್ ಸ್ಟ್ರಾಂಗ್ ಇದ್ರೆ ನಮ್ಗೆ ಬೇರೆ ಟೀಮ್ಗಳು ಬೇಕು.
ಹಾ
ಈಗ ಒಂದ್ ನಾಲ್ಕೈದು ಟೀಮ್ ಆದ್ರೆ ಏನ್ ಏನ್ ಆಡ್ಸೋದು. ನಮಗೂ ಲಾಸ್. ಟೂರ್ನಮೆಂಟ್ ಆಡ್ಸೋದು ಲಾಸ್ ಯಾಕಂದ್ರೆ ನಾವು ಗ್ರಾಮ ಪಂಚಾಯತಿಯಿಂದ ಟೂರ್ನಮೆಂಟ್ ಆಡ್ಸ್ಬೇಕು ಅಂದ್ರು ನಮ್ಗೆ ಅಲ್ಲಿ ಗ್ರೌಂಡ ಇಂದ ಪರ್ಮಿಷನ್ ಸಿಗ್ಬೇಕು ಅದು ಸ್ಕೂಲ್ ಗ್ರೌಂಡ್. ಅವರು ನಮಗೆ ಪರ್ಮಿಷನ್ ಕೊಡ್ಬೇಕು ಯಾಕಂದ್ರೆ ನಮ್ದೆಲ್ಲ ಪ್ರಾಪರ್ಟಿ ಅವ್ರದ ಪ್ರಾಪರ್ಟಿ ಆ ದೊಡ್ ಪ್ರಾಪರ್ಟಿ ನಮಗ್ ಬಿಗ್ಬೇಕು ಅನ್ ಸಿಕ್ಕ್ರೆ ಸಿಗ್ಬೇಕು ಅಂದ್ರೆ ನಾವು ಸ್ಕೂಲ್ ಅವರ ಹತ್ತಿರ ಮಾತಾಡ್ಬೇಕು ಸ್ಕೂಲ್ ಅವ್ರ ಹತ್ರ ಮಾತಾಡಿದ್ರೆ ಓಕೆ ನಾನ್ ಮಾತಾಡಿದ್ರೆ ಕೊಡ್ತಾರೆ ಇಲ್ಲ ಅನ್ನಲ್ಲ. ಆದ್ರೂ ಕೇಳ್ಬೇಕಲ್ಲ.
ಹ್ಮ್
ಅವರಿಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಮೂರು ದಿನದ್ ಪೇಮೆಂಟ್ ಏನಾರು ಮಾಡ್ಲೇಬೇಕಲ್ಲಾ.
ಹ್ಮ್ ಆಯ್ತು ನಾನು ನನ್ ನಮ್ದೆ ಅಲ್ ಟೀಮು.
ಅದಾರ್ಮೇಲೆ ಇನ್ನೊಂದ ಏನಪ್ಪಾ ಅಂದ್ರೆ ನಮ್ಗೆ ಏನು ಈ ಲೈ ನೈಟ್ ಹೊತ್ ಬೆಳಿಗ್ಗೆಯಾರೇ ಆಡಸ್ಬೋದು ನೈಟ್ ಹೊತ್ತು. ಜನರೇಟರ್ ಲೈಟಿಂಗ್ಸ್ ಅದರ್ದು ಇದ್ರದು ಎಲ್ಲಾ ಖರ್ಚು ಚ್ಚು ಕರೆಂಟ್ ಬಿಲ್ಲು ಪ್ರತಿಯೊಂದು ನೋಡ್ಕೋಬೇಕಲ್ಲ. ಹಾ ಹ ಅದಕ್ಕೆ ನಾನ ಏನ್ ಹೇಳ್ತೀನಿ ಅಂದ್ರೆ ಒಂದು ಐದ ಐದಾರ ಟೀಮ್ ತೋಗಳಿ.
ಹಾ
ಐ ನೀವು ಬೇರೆ ಟೀಮ್ಗಳು ಹೋದೊರ್ಷ ಆಡಿದಂತಹ ಟೀಮ್ಗಳ ಜೊತೆ ಮಾತಾಡಿ ಕೂತು ಕೂತ್ಕೊಂಡು ಕೂತ್ಕೊಂಡು ಅವ್ರು ಏನಂತಾರೆ ಕೇಳಿ.
ಹ್ಮ್
ಕೇಳಿ ಆಮೇಲೆ ಏನಾಗುತ್ತೆ ನೋಡಿ ಡೈರೆಕ್ಟ್ ಆಗಿ ನೀವು ಫೋನ್ ಮಾಡಿ ನಮ್ದೊಂದ್ ಟೀಮ್ ಇದೆ ನಮ್ ಟೀಮ್ ಸ್ಟ್ರಾಂಗ್ ಇದೆ ಅಂದ್ರೆ. ನಮ್ ಕೈಯಲ್ಲಿ ಏನೂ ಮಾಡಕ್ ಆಗಲ್ಲ ಯಾಕಂದ್ರೆ ನಮ್ಗ್ ಟೀಮ್ಗಳಿಲ್ಲಾಂದ್ರೆ ನಾವ್ ಆಡ್ಸೋದೇ ಕಷ್ಟ. ಹ ಲಾಸ್ಟ್ ಟೈಮು ಒಂದ್ ಟೀಮ್ ಅವ್ರು ಮಾತಾಡಿದ್ರು. ಸರ್ ನೆಕ್ಸ್ ಟೈಮ್ ಬರ್ತಾ ಮುಂದಿನ ವರ್ಷ ಒಂದ್ ಮೂರು ಟೀಮ್ ಕಕೊಂಡ್ ಬರ್ತೀನ್ ಸರ್ ನಾನು ನೀವು ತಲೆ ಕೆಡ ಕಬಿಡ್ರಿ ಅಂತ. ಟೀಮ್ನವ್ರ ಸುದ್ದಿನೇ ಇಲ್ಲ ಏನ್ ಮಾಡಣ.
ಇಲ್ಲ ಇಲ್ಲ ಇಲ್ಲ ಇಲ್ಲ ಗೌಡ್ರೆ ನಮ್ ದೈತೆ ಟೀಮು. ನಾವ್ ಬೇಕಂದ್ರೆ ಎರಡು ಟೀಮ್ ಮಾಡ್ಕ್ಯಂ ಬರ್ತೀವಿ.
ನಿಮ್ದ್ ಐತ್ ಕಂಡ್ರಿ ನಿಮ್ದ ಇಲ್ಲಾ ಅಂತ ನಾ ಹೇಳ್ತಾ ಇಲ್ಲಾ. ಬೇರೆ ಟೀಮ್ ಗಳಿಲ್ಲಾಂದ್ರೆ ನಾವ್ ಹೆಂಗ್ ಆಡ್ಸನಾ ಅದ್ನ್ಹೇಳ್ರಿ.
ಸರಿ ನಾ ದೊಡ್
ಒಂದ್ ಐದಾರ ಐದ್ ಐದಾರ ಐದಾರು ಟೈಮ್ ಕಟ್ತೀರಾ.
ಹಾಂ ಓಕೆ ಕಟ್ತೀವಿ.
ಕಟ್ರಿ ಮಾತಾಡ್ರಿ ಕರೆಕ್ಟಾಗಿ. ಕರೆಕ್ಟಾಗ್ ಮಾತಾಡಿ ಏನಾಗುತ್ತೆ ಏನು ಎತ್ತ ನೋಡ್ರಿ. ಯಾಕಂದ್ರೆ ನನಗೆ ಜನ್ರೇಟರ್ ಲೈಟಿಂಗ್ಸು. ನಿಮ್ದು ಟೀ ಶರ್ಟು ಗ್ರೌಂಡು ಇದಿಷ್ಟು ನಮ್ದ. ಟಿ ಶರ್ಟ್ ಬೇಕಂದ್ರೆ ಓಕೆ ಬೇಡ ನೀವೇ ಮಾಡ್ಸ್ಕೊಂತೀರಿ ಅಂದ್ರೆ ಅದನ್ನು ನಿಮ್ಮೇಲ್ ಬಿಡ್ತೀವಿ. ನಾವೇನ್ ಫೋರ್ಸ್ ಮಾಡಲ್ಲ ನಮ್ದು ಜನ್ರೇಟ್ ರು ಲೈಟಿಂಗು ಮತ್ತೆ ಗ್ರೌಂಡ ಗೆ ನಾವು ಮಾತಾಡ್ಬೇಕು ಅಂದ್ರೆ. ನಮ್ಗೆ ಹತ್ತು ಟೀಮ್ ಬೇಕೇ ಬೇಕು ಹತ್ತರಿಂದ ಹದಿನೈದು ಟೀಮ್ ಬೇಕೇ ಬೇಕು ಇಲ್ಲ ಅಂದ್ರೆ. ನಾವು ಗ್ರಾಮ ಪಂಚಾಯಿತಿಂದ ನಾವು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ಕೊಡಕ್ ಆಗಲ್ಲ. ನೀವು ಮಾಡ್ಕ ಮಾಡಲೇಬೇ ಕು ಅನ್ನೋದಾದ್ರೆ ನೀವು ನೀವೇ ಕಟ್ಕೊಂಡ್ ನೀವ್ ನೀವೇ ದುಡ್ಡು ಹಾಕಿ ಆಡ್ಬಿಡಿ ನಮ್ಗೆ ತೊಂದರೆ ಇರಲ್ಲ. ಆದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಐದ ಹತ್ತು ಟೀಮ್ ಬಂತು ಅಂದ್ರೆ ನಾವು ಆಡ್ಸೋ ಇಲ್ಲ. ಒಂದ್ ಹದ್ನೈದು ಇಪ್ಪತ್ತು ಟೀಮ್ ಇಲ್ಲ ಹತ್ ಇಪ್ಪತ್ತು ಟೀಮ್ ಇಲ್ಲ ಹತ್ತ ಹದಿನೈದ ಟೀಮ್ ಬಂದರೆ. ನಾವು ಆಡ್ಸಕೆ ಒಂದ್ ಸ್ವಲ್ಪ. ನಮಗ್ ದುಡ್ಡಿಂದೆಲ್ಲ ಅಕಾ ಇದಗತ್ತೆ ಯಾಕ ನಿಮ ನೀವು ಕೊಡಂತ ಎಂಟ್ರಿ ಫೀಸೇ ನಮ್ಗೆ ಅಲ್ಲ ಅಮೌಂಟು.
ಹ್ಮ.
ಆ ಅಮೌಂಟ್ ಇಂದ ನಾವೇನ ಮಾಡ್ತೀವಿ ನಿಮಗೆ ಪ್ರೈಸಿಗೆ ನಮ್ದು ಜನ್ರೇಟರ್ದು ಗ್ರೌಂಡಿಂದ ಬಿಟ್ಟಾಕಿ ಅದು ಗ್ರಾಮ ಪಂಚಾಯತಿ ಪರವಾಗಿಂದ ನಿಮಗ ಪ್ರೈಸ್ ರಿಟರ್ನ್ ನಾವ ಫಸ್ಟ್ ಸೆಕೆಂಡ್ ಬಂದವರಿಗ ಪ್ರೈಸ್ ಕೊಡ್ಬೇಕಲ್ಲಾ.
ಹಾ
ಅದಕ್ ದುಡ್ಡ ಬೇಕಲ್ಲಾ ನಾವ ಗ್ರಾಮ ಪಂಚಾಯತಿ ಇಂದ ತೆಗಂಗಿಲ್ಲ ಅಮೌಂಟ್ನ.
ಹ್ಮ್.
ನಾವ ಗ್ರಾಮ ಪಂಚಾಯತಿಯಿಂದ ಜನ್ರೇಟರ್ ಮತ್ತೆ ಗ್ರೌಂಡಿಗೆ ಕೊಡೋದು ಆಕ್ಚುಲಿ ಗು ಗುತ್ತಾಗಬಾರ್ದು ಅದನ್ನ ಗೊತ್ತಿಲ್ದಂಗ ನಾವು ನಮ್ಮೂರು ನಮ್ ಜನ ನಮ್ ಜನ ಖುಷಿಯಾಗಿರ್ಬೇಕು ನಮ್ ಜನ ಆಟ ಆಡ್ಬೇಕು ನಮ್ ಜನ ಚೆನ್ನಾಗ ಬೆಳಿಬೇಕ. ಹಂಗಾಗ ನಾವ ಏನ್ ಮಾಡ್ತಿವಿ. ಇದಕ್ಕೋಸ್ಕರ ಗೊತ್ತಲ್ದಂಗೆ ಬೇರೆ ಏನೋ ಒಂದ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ನಿಮಗೆ ಗ್ರ ಇದು ಕೊಡಸ್ತೀವಿ.
ಹ್ಮ.
ಅ ನಾನೇನ್ ಏನ್ ಹೇಳ್ತೀನಿ ಅಂದ್ರೆ ಹತ್ ಹದ್ನೈದ ಟೀಮ್ ತಂದ್ರೆ ನಮಿಗೂ ಒಳ್ಳೇದು ನಿಮಗೂ ಒಳ್ಳೇದು. ಒಳ್ಳೆ ಜಾ ಇನ್ನು ಇನ್ನು ಜಾಸ್ತಿ ಟೀಮ್ ತರ್ತೀರಾ ನಿಮಗ ಒಳ್ಳೆ ಪ್ರೈಜ ಗೆದ್ರಿ ಅಂದ್ರೆ ನಿಮಗ್ ಒಳ್ಳೆ ಪ್ರೈಜ. ನಾವ ಗ್ರಾಮ ಪಂಚಾ ಪಂಚಾಯತಿಯಿಂದ ಪ್ರತಿ ವರ್ಷ ನಾವು ನಾವು ನಾವೇ ಅಂದ್ರೆ ನಾವು ಆಫೀಸ ಇಂದ ಮುಟ್ಟಲ್ಲ ದುಡ್ಡು. ನಮ್ ದುಡ್ಡು ನಮ್ಮ ಖುಷಿಯಿಂದ ನಾವ ಎಲ್ಲಾ ಇರೋಂತ ಸ್ಟಾಫ್ಗಳು. ನಿಮಿಗೋಸ್ಕರ ಒಂದ ಹತ್ ಸಾವಿರ ನಮ್ಮ ಕೈಯಿಂದ ಹಾಕ್ತಿವಿ ಒಬ್ಬೊಬ್ಬರು ಒಂದೊಂದ ಸಾವಿರ ಹಾಕಿ ಹತ್ ಸಾವರ ಮು ತಿವಿ ಮುಟ್ಸಿ ಅದೊಂದ ಪ್ರೈಜಿಗ ಆಡ್ ಮಾಡ್ತೀವಿ ಇಲ್ಲಿ ಪ್ರೈಸ್ ಒಂದ್ ಹದನೈದ ಸಾವಿರ ಬಂತು ಫಸ್ಟ್ ಬಂದವರ್ಗ ಅಂದ್ರೆ ನಮ್ ಕಡೆಯಿಂದ ಆ ಟೀಮಗೆ ಹತ್ ಸಾವಿರ. ಈಗ ಸೆಕೆಂಡ್ ಬಂದಿದ್ದ ಟೀಮಿಗೆ ಐದ್ ಸಾವಿರ ನಮ್ ಕಡೆಯಿಂದ
ಹೌದೌದು.
ಹಾ ಅದು ಈಗ ಹದ್ನೈದ ಸಾವರ ಅಂದ್ರೆ ಇಪ್ಪತ್ತೈದ ಸಾವಿರ ನಮ್ ಕಡೆಯಿಂದ ಟೋಟಲ್ ಆಗಿ. ಹದ್ನೈದ ಸಾವಿರ ನಾವು ಕೊಡ್ತೀವಿ ನಿಮ್ಗೆ
ಹಾ
ವಿನ್ನಿಂಗ್ ಕ್ಯಾಶು.
ಹ್ಮ.
ಆಮೇಲೆ ಹತ್ ಸಾವಿರ ಗ್ರಾಮ ಪಂಚಾಯತಿಯಿಂದ ಅಲ್ಲಿಗೆ ನಿಮ್ದ ಫಸ್ಟ್ ಟೈಮ್ ಬಂದವರೆಗೆ ಇಪ್ಪತ್ತೈದ ಸಾವಿರ. ಸೆಕೆಂಡ್ ಟೀಮ್ ಬಂದವರಗೆ ಹದ್ನೈದ ಸಾವಿರ ಹಂಗೆ
ಹೌದಾ.
ಹಾ
ಈಗ ಮತ್ತೆ ನಮ್ದ ಟೀಮ್ ಹತ್ರ ಒಂದ ಮೂರು ಟೀಮ್ ಮಾಡ್ತೀನಿ ನಂದೇ ಇರಿಂದ ನಮ್ಗೆ ಹೆಂಗಿಂತ
ಅಲ್ರರಿ ನೀವ ಮಾಡ್ತೀರಾ ಇಲ್ಲ ಅಂತ ಹೇಳ್ದಾರ ಯಾರು. ನೀವ ಮಾಡ್ತೀರಾ ನಮಗ ನೀವು ಮಾಡೋಷ್ಟೇ ತುಂಬ ಚೆನ್ನಾಗ ಆಗೋದು ನೀವ ಎಷ್ ಎಷ್ಟ ಬೇಗ ಎಷ್ಟು ಟೀಮ್ ನ ಕಟ್ತೀರಾ ನಮ್ಗ ಅಷ್ಟೇ ಖುಷಿ. ಸರಿನಾ ನೀವು ಟೀಮ್ ಕಟ್ಟದೆೆ ನಮಗ್ ಬೇಕಾಗಿರೋದು ನೀವು ಹೇಳ್ ತಾ ಇದೀನಲ್ಲಾ ನೀವು ಎಷ್ಟು ಬೇಗ ಎಷ್ಟ ದೊಡ್ಡ ದೊಡ್ ಟೀಮ್ ಕಟ್ತಿರೋ ಅಷ್ಟು ನಮ್ಗೆ ಇದುಆಗತೇ
ಅದೇ ಕೇಳಿಇಲ್ಲಿ ಕೇಳಿ ಇಲ್ಲಿ ಒಂದು ನಾವು ಒಂದು ಮೂರು ಟೀಮ್ ಕಟ್ತೀವಿ
ಹ್ಮ್
ಹಲೋ ಹ ಅದೇ ಮೂರ್ ಟೀಮ್ ಕಟ್ತೀವಿ ನಾವು ಅದಾದ್ಮೇಲೆ ಹೋಸತಿ ಆಡಿದ್ರಲ್ಲ ಸೀನಿಯರ್ಸು ಸೀನಿಯರ್ಸಿಂದ ಒಂದು ಐದು ಟೀಮ್ ತಗೊತೀವಿ
ಸರಿ ಹೇಳಿ ಹೇಳಿ ಕೇಳಸ್ತಾ ಇದೆ ಹೇಳಿ
ಅ ಇನ್ನೇನುಾ ಒಂದು ಈ ಸತಿನೇ ಒಂದ್ ಮೂರ್ನಾಲ್ಕು ಟೀಮ್ ಬಂದಿದೆ ಅಂದಲ್ಲ ನೀವು
ಹಾ ರೆಡಿ
ಅದು ಸೇರಿ ಒಂದು ಹತ್ತು ಟೀಮ್ ಆಗುತ್ತೆ ಈ ಸತಿ
ಹತ್ ಟೀಮ್ ಆಗತ್ ಕಣ್ರಿ ಇಲ್ಲ ಅಂತ ಹೇಳ್ದಾರು ಯಾರು ನೀವ್ ಕಟ್ಟಿ ಎಲ್ಲರನು ಆ ಗ್ರಾಮ ಪಂಚಾಯತ್ ಕರ್ಕಗೋಂಡು ಬಂದು ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡ್ಸಿ ಆಮೇಲೆ ನಮಗೆ ಒಂದು ವಾರ ಬೇಕು ಪ್ರೊಸೆಸ್ ಮಾಡಕ್ಕೆ ಮಳೆಗೆಲ್ಲ ಬೇರೆ ಶುರು ಆಗುತ್ತೆ ಆದಷ್ಟು ಬೇಗ ನೀವೆಲ್ಲಾ ಇದು ಮಾಡ್ದಷ್ಟು ಇನ್ನೊಂದು ವಾರದೊಳಗ್ ಮಾಡಿ ಈ ಈ ಈ ಇವತ್ ಶನಿವಾರ ಶನಿವಾರದೊಳಗೆ ಇವತ್ತಲ್ಲ ಸಾಯಂಕಾಲ ಎಲ್ಲಾ ಇದು ಮಾಡ್ರಿ ನಾಳೆ ಭಾನುವಾರ ರಜಾ ಸೋಮಾರ ಗ್ರಾಮ ಪಂಚಾಯತ್ತಿ ಹತ್ರ ಬರ್ರರಿ ಎಲ್ಲಾರೂ ಬಂದು ಒಂದ್ ಹೆಸರು ಕೊಟ್ರೆ
ಹ್ಮ್
ಬರುವಂತ ಮುಂದಿನ ಶನಿವಾರದಲ್ಲಿ ನಾವು ನಿಮ್ಗೋಸ್ಕರ ಒಂದ್ ಮ್ಯಾಚ್ ಅನ್ನ ಆಡಿಸಸ್ತೀವಿ ಒಂದ್ ಎರಡ್ ದಿನ ಶನಿವಾರ ಭಾನುವಾರ ಗ್ರಾಮ ಪಂಚಾಯ್ತಿ ನಮ್ದು ರಜಾ ಇದ ಇದ ಮಾಡಿ ನಿಮಗೆ ಶನಿವಾರ ಭಾನುವಾರ ಒಂದೊಳ್ಳೆ ಕ್ರಿಕೆಟ್ ಮ್ಯಾಚ್ ಆಡ್ಸಿ ಶಾರ್ಟ ಬೌಂಡ್ರ ಆಡ್ಬೇಕ ಅನ್ ಕಂಡಿದರಾ ಮಿನಿ ಬೌಂಡ್ರ ಲಾಸ್ಟ್ ಟೈಮ ಶಾರ್ಟ್ ಬೌಂಡ್ರಿ ಆಡಿ ನಿಮ ಹುಡುಗರು ಜಗಳ ಮಾಡಿದ್ದ. ಹ. ಈ ಸತಿ ಜಗಳ ಮಾಡಿದ್ರೆ ಆಟನೇ ಇಲ್ಲ ನಿಮ್ಮ್ ಊರವರೇ ಜಗಳ ಮಾಡಿದ್ದು ಬೇರೆ ಯಾರೂ ಅಲ್ಲ.
ಹೌದಾಹೌದು ಇಲ್ಲ ಇಲ್ಲ ಈ ಸಾತಿ ಜಗಳಗಿಗಳಾ ಏನು ಆಗಲ್ಲ
ಹ್ಮ್ ಸರಿ ನಾ ಹೇಳ್ದಂಗೆ ಸೋಮವಾರದೊಳಗೆ ರೆಡಿ ಮಾಡ್ರಿ
ಹಾ
ಆಮೇಲೆ ಸೋಮವಾರದೊಳಗ್ ರೆಡಿ ಮಾಡಿದ್ರೆ ಗ್ರಾಮ ಪಂಚಾಯ್ತಿ ವತಿಯಿಂದ ಈ ಸತಿ ಆ ಇದು ಮಾಡಿಸಿ
ಹ್ಮ
ನೋಡೋಣ ನಾನು ಹೇಳ್ತೀನಿ ನಾನು ಮಾತಾಡ್ತಿದ್ದೀನಿ ಹ ಮೇಲೆ ಮಾತಾಡಿ ಇಟ್ಟಿದ್ದೀನಿ. ಗ್ರಾಮ ಪಂಚಾಯತಿ ಸ್ಟಾಫ್ ಎರ್ತಾರೆ ಎಲ್ಲ ಇರ್ತಾರೆ ಹೇಳಿಟ್ಟಿದೀನಿ ಈಗ. ನಿಮ್ ಮಲೆ ಡಿಪೆಂಡ್ ನೀವು ಆದಷ್ಟು ಬೇಗ ಇದು ಮಾಡಿ ಕೊಡಿ ಸರಿನಾ ಲೀಸ್ಟ್ ಅಂತ ತಂದ್ ಕೊಡಿ ಸೋಮವಾರ. ಇದೇ ಶನಿವಾರ ಭಾನುವಾರ ಬರೋ ಮುಂದಿನ ಶನಿವಾರ ಭಾನುವಾರ ಆಟ ಆಡಿಸ್ತವಿ. ಸರಿ ಬನ್ನಿ ಸೋಮವಾರ. ಟೀಮ್ ಕರ್ಕೊಂಡು ನಿಮ್ದೊಬ್ದಲ್ಲ ಎಲ್ಲಾ ಟೀಮ್ ಕರ್ಕೊ ಬನ್ನಿ ಸರಿನಾ ಓಕೆ ಓಕೆ ಓಕೆ.
ಹಾ ಓಕೆ